ಹೇಳು
ಎಲ್ಲಿದೆ
ನಾನು ಊರಲ್ಲಿ ಇದ್ದ ಕಣೋ
ಏನು ಹಬ್ಬಕ್ ಬರುತಿನಿಂದಲಪ್ಪ ಬರ್ಲ್ವಾ
ಯಾವಾಗಾ
ಅದು ಇನ್ನೊಂದು ತಿಂಗಳಾಯಿತ್ತು ಗೋತ್ತಿಲ್ಲ
ಓ ಇದಕ್ಕೆ ಹಬ್ಬುಕ್ಕೆ
ಉರಗ್ ಮಾತಾಡ್ಕತಿದ್ರ ಮ
ಹಾ
ಚರನ ಹ್
ಹೇಳೊ ಏನೊ ಮಾತಾಡ್ತಾನೆಇಲ್ಲ
ಅದೇ ನಮ್ಮ ಹುಡುಗಾ
ಯಾವ ನೀ ಯಾರು ಡಿಸ್ಟರ್ಬ್ ಮಾಡ್ತಿದಾರಾ
ಇವನು ನಮ್ಮ ಹುಡುಗ ಸುಮ್ನಿರೋ ನೀನು ನಮ್ಮ ಅಕ್ಕನ್ ಮಗ
ಹಾ
ಮಧ್ಯ ಮಧ್ಯ ಮಾತಾಡ್ತೀರಾ
ಹಾ ಹೇಳು ಏನ್ ಸಮಾಚಾರಾ
ಹೇಳಬೆಕಪ್ಪ ನೀನೆ ಅದೇ ಹಬ್ಬಕ್ ಬರುತಿನಂತೆನ್ನೊಅಂತ ಮಾಡಿದೆ ಅಷ್ಟೇ
ಹಾ ಬರ್ತೀನಿ ಏನ್ ಎಲ್ಲಾ ಯಾವರೀತಿ ತ್ತೆ ತಯಾರಿ ಮಾಡ್ಕೊಂಡಿದೀರಾ
ಯಾವ ಏನ್ ತಯಾರಿ ಏನ್ ಇಲ್ಲ ಕಣೋ ಡಿಜೆ ಗೀಜ ತರಿಸಬೇಕು ಇಷ್ಟೊತ್ತಿಗಿ
ಹಾ ಫುಲ್ಲು ಡ್ಯಾ ಫುಲ್ ಡ್ಯಾನ್ಸನ್ನು
ಹಾ
ಹಾ
ಹ ನಮ್ಮ ಅಕ್ಕನ್ ಮಗ ಅವ ಸರಿಯಿಲ್ಲಾ ಡಿಜೆ ಗೀಜಾ ಇಲ್ಲ ಇಲ್ಲ ಕುಣಿಕೆರೆಕೆ ಹೋಗದು ತಾ ವ ನವ
ಹ್ಮ್ ಹ ಮಾ ಹಳ್ಳಿ ಕಡೆ ಅಂದ್ರೆ ಏನು ಫುಲ್ ಬ ಬಿುಡ ಯಾವಾಗ್ಲೂ ಗ್ರ್ಯಾಂಡ್ ಇರುತ್ತೆ ಹಳ್ಳಿ ಅಂತಂದ್ರೆ ನಮ್ಗೆ ಚಂದ ಅಲ್ವಾ ಒಂತರ
ಇವಾಗ ಹೊಸ ಹೊಸ ಕಾಣಂತ ತಂದ್ಬಿಡವ್ರಲ್ಲ ನಾವ ಇವಾಗ ಸರಿಯಾಗಿ ಹ ಪರ್ಮಿಷನ್ ತಗಬೇಕ ಲ್ಲ
ಹಾ
ಹ್ಮ್
ಅವ್ರ ಎಷ್ಟು ಖರ್ಚ ಆಗುತ್ತೆ ಪರ್ಮಿಶನ್ಗೆ
ಪರಮಿಷನ್ಗೆ ಎಷ್ಟ್ ಖರ್ಚು ಮಾಡ್ತಾರ ಏನ ಗೊತ್ತೀರಾ
ಹಾ
ಆದ್ರೆ ಜಾಸ್ತಿ ಇದ್ ಮಾಡ್ತಾರ ಸರಿಯಾಗಿ ಇವಾಗ ಆಗುವ ಅಂದ್ರೆ ಯಾವ್ದದೇದು ಕಂಡೀಷನ್ ಆಗ್ತಾರ ಡಿ ಜಿ ಆಗಂಗಿಲ್ಲ ಮೈಕ್ ಆಗಂಗಿಲ್ಲ ಇಲ್ಲ ಕುಡಿಯಂಗಿಲ್ಲ ಆಮೇಲೆ ಅವರು ಬಂದ್ ಮಾಮೂಲಿ ಎಲ್ಲ ಇರು
ಅದೇ ಅವ್ರ ತ ಒಂದು ಪರ್ಮಿಶ್ ತಕಂದ್ಮೇಲೆ ಯಾರನ್ನ ಕಳಸ್ತಾಗ ಅವ್ರಗೂ ಒಂದ ಒಂದ್ ಸಾವರಗನ್ ಕೊಡ್ಬೇಕೇನ
ಏನಕ್ಕೆ ಅವ್ರಿಗೆಲ್ಲ ಅದರ ಕೊಡಂಗಿಲ್ಲ ದ ಆದರ ಏನ್ ಕೇಳಾರ ಅವರು
ಹಾ ಹ್ಮ್
ಆತರ ಏನ್ ಕೊಡಂಗಿಲ್ಲ ಮಾಮೂಲಿ ಅವ್ರ ಬಂಗಗೆ ಅಂದು ಮಾಮೂಲಿ ಡ್ಯೂಟಿ ನೋಡ್ತಾರೆ ಪರ್ಮಿಷನ್ ತಗೊಂಡಿದಾರ ಅಥವಾ ಡಿ ಜೆ ಗಿ ಜೆ ಅದ್ನ್ನೆಲ್ಲ ಇದ ಮಾಡಿದಾಗ ಮಾಮೂಲಿ ಊರು ಊರ ಆಟಿಂದ ಕುಣ್ಸಿದಾರ ಊರು ಅಂದ್ರೆ ಇವರೇ ಸಪರೇಟ ಆ ಕುಣಸಿದಾರ ಉತ್ತರಲ ಪರ್ಮಿಷನ್ ಬಗ್ಗೆ ಮಾ ಮಾ ಅವ್ರ ಲೆಟರ್ ಗಳು ತೋರ್ರಿಸ್ಬೇಕು ಮಾಮೂಲಿ ಫಸ್ಟ್ ಫೈರ್ ಎಂಜಿನ್ ಪೊಲಿಟಿಷಿಯನ್ ಇವ್ರು ಕಡ ಇವರು ಇಲ್ಲ ನಾವು ಪರ್ಮಿಷನ್ ತರಬೇಕು
ಹಾ
ಸಲ್ಲ ಂದ್ರೆ ಒಂದ್ ದಿನ ಇಲ್ಲ ಎರಡ್ ದಿನಕ್ಕೆ ಒಂದ್ೆರಡು ದಿನಕ್ಕೆವು ಬಿಟ್ಬಿಟ್ಟು
ಹಾ
ಗಣಪತಿಿನ ಬಿಡ್ಬೇಕಾಗತ್ತೆ ಅಲ್ಲಿ
ಎಲ್ಲಾ ಎಷ್ಟ ಎಷ್ಟ ಆಗ್ತಾರ ಹುಡರು
ಆಗ್ತದೆ ಮಾಮೂಲಿ ಒಂದ್ ಐನೂರು ಸಾವಿರ ಒಂದ ಎರಡ್ ಸಾವಿರ ಇದರಾರರು ಕೊಡ್ತಾರ
ಹ್ಮ್ ಏನ್ ಪ್ರಸಾದ ಮಾಡ್ಕ್ಬೇಕು ಅನ್ಕೊಂಡಿದೀರ
ಏನೋ ಮಾಡ್ತೀವಿ ನೀ ಎಷ್ಟು ಕೊಡ್ತೀವ ಹೇಳ ಗಣಪತಿಿಯ ಬುಕ್ಕ
ನ ಒಂದ ಏನೂರು ಗಂಟೆ ಕೊಡ್ಬೋದ ಕಣ
ಹ್ಮ ಕೊಡ್ಬೇಕು ಕೊಡ್ಬೋದಲ್ಲ ಕೊಡ್ಲೇಬೇಕು ಎತ್ತ ಒ ಸ್ವಲ್ಪ ಗ್ರ್ಯಾಂಡ್ಗ ಮಾಡೋಣ ಅಂತ ಬೀಜ ಗಜ ಎಲ್ಲ ಹಾಕಿ
ಹಾ ಬತ್ತರಗಣ
ಹ್ಮ
ನಮ್ಮಲ್ಲಿ ಬರ್ತಾರ ಅವ್ರ ಹಬ್ಬಕ್ ಬರ್ತಾರಲ್ಲ ಯಾವಾಗ್ಲೂ ಬರ್ತಾರ
ಹ್ಮ ಮಾಮೂಿನ ಪ್ರಶನ ದಿನ ಪಂಚಾಮೃತ ಬೆಲ್ದಾನ
ನೋಡದ ಏನಾದ್ರು ಮನೇಲಿ ಯಾರ ಬೇರೆ ಸ್ಪೆಷಲ್ ಏನಾರ ಮಾಡ್ಸ್ತಾರ ಏನ ನೋಡದ
ಹ್ಮ ಕಡ್ಬು
ಎಡ ಮಾಮೂಲಿ ಮಾಡ್ ಲ್ಲ ಕಾಯ ಕಡ್ಬ
ಹ್ಮ್
ಮಾಡೇ ಮಾಡ್ತಾರಲ್ಲ ಅಬ್ಬಜಿನ ಯಾರು ಹ್ಮ ಅಬ್ಬುಜಿನ ಕಾಯಿ ಕಡು ಮಾಡ್ತಾರೆ
ಎಂದಾಗಿ ತಿನ್ನದೇಏನೋ
ಹಾ ಹ ಚಿನ ನಿಂತಿಂದಲ್ವಾ ನಿಮ್ಮನ್ಲನ್ ಸ್ಪಷಲ್ವತ್ತು ಕಿಚಡಿ ಕಿಚರಿ ಜೋರಾಗ ಮಾಡ್ತಾರಾ ಶ್ಯಾಮ್ಗನಾ
ಸಮಕಣ
ಹ್ಮ್ ಕೆಲ ಅವರು ಕಿಚಿಡಿನಮ್ಮ ಮಾಡ ಅದೇ ಮಾಡ್
ಕೆಿಜಡಿ ಮಾಡ ಸಂಕ್ರಾಂತಣ ಕೆಜಡಿ ಮಾಡ ಸಂಕ್ರಾಂತಿಗೆ ಹ್ಮ್ ಏನ್ ಮತ್ತೆ ನಮ್ಮ ಬಾಳ ಬಣೆ ಮಾಡ್ತಟ್ಟ ಹ್ಮ್ ಇನ್ನೇನು ಸಮಾಚಾರ
ಇನ್ನೆ ಅನಣ ನೋಕ್ಕಪ್ಪ ಈ ಸತಿ ಹುಡುಗರ್ರಿಗೆಲ್ಲ ಗಣಪತಿ ಬ ಅಬಪ್ಪ ಮೋರ್ಯ ಅಂತ ಒಂದು ತ ಆಟಕ್ ಇದ ಹಾಕ್ಸ್ಬೇಕು ಅವ್ರಿಗೆ ಏನು ಬಟೆಗೆ ಬರುತ್ತಲ್ಲ ಇೇಏನದ ಕ ಅಣೆ ಕಟ್ಟಗಳದು ಪುಟ್ಟಿ ಆ ತರ ಪುಟಗಳು ಹಾಕ್ ಫೋಟೋ ಹೊಷತಿ ಒಳ್ಳೆ ಡ್ಯಾನ್ಸ್ ಹಾಕ್ ಕುಡಸ್ಬೇಕ ಈಗ ಹುಡುಗರ್ ಹತ್ರ ಇಸದೆ
ಹ್ಮ್ ಟಮಟ ಕೆಮಟೆ
ಅದೇ ಡಿಜೆ ಸತಿ
ಹ ಹ್ಮ್ ತಂಬಟೇನೆೇ ಬೇರೆ ತರಿಸಸ್ತೀರಾ ಡೀಜೆನು ಮಾಡ್ತೀರಾ
ಆಯ್ತ ತಮಟೆ ಡಿಜೆ್ರ ಮಾಮೂಲಿ ಡಿಜೆ ಆದದ್ರ ನ್ ಫೋನ್ಲ್ಲಿನ ಹಾಕತ್ತಾರ ಟಮಟೆ ಕಡಿಸಿದ್ರೆ ಓಸಿದ ಟಮಟೆ ರಿಸಕ್ಕೆ ಅವನು ಇಲ್ಲಿನ ಜಿಲ್ಲೆಗೆ ಇಲ್ಲಿ ನಮ್ಮ್ ಮನ ಅಂದ ಕಾಲು ತ್ರನ್ನ ನನ್ನೂರು ಪ್ಪಸ್ಕೊಂಡಣ ಒಂದ್ ಕಿಲೋಮೀಟರ್ ಆಗ್ಲಿಲ್ಲ ಹ್ಮ್ ಡಿಮ್ಯಾಂಡ್ ಜಾಸ್ತಿ ಅಲ್ವಾ ಅದಕ್ಕೆ ಇನ್ನೇನ್ ಮಾಡ್ತಯ ಹುಡುಗ ಕುಣಬೇಕು ಅಂತಿದ್ರು ತಮಟ ತರದ ಡ್ ಹೆಂಗಿದ್ರು ಬಂದಿದ್ದ ಅವನು
ಹ್ಮ್
ಹ್ಮ್
ಸರಿ ಇನ್ನು ಇದು ಮಾಮೂಲಿ ಹೂವನ್ ಅಲಂಕಾರ ಅದೆಲ್ಲ ಮಾಮೂಲಿ ಡೈಲಿ ಪೂಜೆ ಯಾರ್ಮಾಡ್ತಾರೆ
ಹಿ ಮಾಡತಾನ ಯಾರ ಹುಡ್ಗಾವ್ನ ಮಾಡ್ತ ತಮ್ಮಂಡಿ
ಹ್ಮ ಹ್ಮ
ಹ್ಮ ಮಾಡತೆ
ಹ್ಮ
ಏನಿಲ್ಲ ನೋಡ್ಕತರಾ ಹ್ಮ ಸರಿ ಕೋತಿಗಳು ಬಂದ್ಬಿಡ್ತವಲ್ಲ ಹಾ
ಎಷ್ಟ್ ದಿನದೊಳಗ್ ಬಿಡ ಮಂಚಿರ ಮೂರ್ ದಿನನ ಐದಿನನ ಏಳ್ ದಿನನ
ಒಂದ್ ಮೂರ್ ದಿನ ಬಿಡ್ಬೇಕು ಮೂರ್ ದಿನದೊಳಗೆ ಬಿಡಿಡ್ ಹೋಗಬೇಕಕ್ ಎಲ್ಲ ಕೆಲ್ಸಕ್ಕೆ ಆಸ್ತ ಆಐತೆಗೆಲ್ಲ ಹೊಂದ್ಬ ಬಿಡ್ತಾರಲ್ಲಾ ರಜಾ ಕೊಡಲ್ಲ
ಹ್ಮ
ಎಲ್ಲಾ ಹುಡುಗ ಎಲ್ಲಾ ಹುಡುಗ್ಗರು ಒಂಟೊಗ್ಬಿಡ್ತರಲ್ಲ ಹುಡುಗರು ಇದ್ರೆ ಸರಿ ಹ್ಮ ಎಲ್ಲಾ ಹುಡುಗರು ಇದ್ರರು ಸರಿ ಎಲ್ಲ ಹುಡುಗರು ಇರಲ್ವಲ್ಲ ಒಟೋತರಲ್ಲ ಅದಕ್ಕ ಸರಾ ಮೂರ್ ದಿನಕ್ಕೆ ಮೂರು ದಿನಗಳುಡಡದು
ಅದೇ ನೋಡ್ಕೊಳಕೆ ಡೈಲಿ ಮೇಂಟೆನೆನ್ಸ್ ಮಾಡ್ಬೇಕ ಇನ್ನೇನು
ಇನ್ನೇನ್ ಮಾಡೋದು ಇನ್ನೇನ್ ಮಾಡಂಗಿಲ್ವಲ್ಲ
ಹಾ
ಯಾಕಂದ್ರೆ ಇವ್ರು ಅಂತಂದ್ರೆ ಹೋಸರ್ ಏನಾಯ್ತ ಗೊತ್ತಾ ಇದೇ ರೀತಿ ನಾ ಹುಡುಗರು ಅಬ್ಬಮ್ಮ ಇದ್ ಮಾಡ್ತೀನಿ ಬಾತ್ ಮಾಡಿಸತೀನಿ ಅಂತನ್ಬಿಟ್ಟು ಲಾಸ್ಟ್ ಅಷ್ಟ್ರಲ್ಲಿ ಕೈ ಕೊಡ್ಬಿಟ್ರು
ಹ್ಮ
ಅದಕ್ಕೋಸ್ಕರ ಈ ಸರ್ತಿ ಹುಡುಗರ ಹತ್ರ ಸರಿಯಾಗಿ ದುಡ್ಡು ಇತ್ಕೊಂಡು ಲಾಸ್ಟ್ ಅಲ್ಲಿ ಪ್ರಸದ ಮಾಡಿಸಬೇಕು
ಹ್ಮ್
ಹ್ಮ್
ನಾ ಹ ನಾನು ಮೇಡ
ಹ್ಮ
ನಾನು ಬರ್ತನ್ನಲ್ಲ ಬಿಡು ಮಡಮ
ಹ್ಮ
ಹ್ಮ್
ಈ ಸರ್ತಿ ಅಂತಂದ್ರೆ ಹೋ್ಸರಿ ಯಾರ್ ಎಲ್ಲ ಅಮೌಂಟ್ ಕೊಡ್ತನಿ ಅಂತ ಅನ್ಬಿಟ್ಟು ಲಾಸ್ಟ್ ಲಾಸ್ಟ್ಲಿ ಕೈ ಹತ್ತತ್ಬಿಟ್ರು ಮತ್ತೆ ಆಮೇಲೆ ಒಂದು ಹುಡ್ಗ ಯಾರ್ಯಾರು ಗೊತ್ತು ಅವ್ರತ್ರ ಈಸ್ಕೊಂಡು ಆಮೇಲೆ ಸದ್ಯಕ್ಕೆ ಅವ್ರನ್ನ ಕೇಳದೇ ಇಲ್ಲ
ಆಮೇಲೆ ಈ ಸತ್ತ ಏನು ಏನಮೇಲೆ ಈ ಸಂಘದಿಂದ ಏನ ಕುಣಸ್ಬೋದು ಅಂತಿರಲ್ಲ
ಹಾ ಅ ಮಾಡ ಸಂಗ್ದ ಕುಂಡಿಸ್ಬೋದು ಗೊತ್ತಿಲ್ಲ ಏನ್ ಮಾಡ್ತ ದಂತ
ಹ್ಮ
ಹನ್ ಸುಸ್ರೆ ಸರಿ
ಹ
ಚೌಸೇ ಈ ಏನ್ ಮಾಡಿ ಹಬ್ಬ ಸದ್ಯಕ್ಕೆ ಅದೊಂದು ಅದೊಂದು ಹಬ್ಬ ಆಗ್ಲಿ ಊರಲ್ಲಿ
ಹ್ಮ ಯಾರೋ ಗಣಪತಿ ಹ್ಮ ಎಲ್ಲಾರಗೂ ಗಂಡ್
ಇವಾಗ ಎಲ್ಲಾ ಪಿಓ ಪಿ ಗಣಪತಿ ಅಲ್ವಾ ಹ್ಮ ಅದ್ರಿಂದ ಅದ್ರಿಂದ ಅವ ಕರಕಲ್ಲ ಸ್ವಲ್ಪ ಲೇಟ್
ಕೆಮಿಕಲ್ ಕಣೋ ಇವುಗಳ
ಹ್ಮ
ಹ್ಮ
ಇವಾಗ ನೋಡ್ಬೇಕು ಇವಾಗ ಎಷ್ಟ ಇಿವ ಎಲ್ಲಾ ಒಂದು ಐದಾರು ಸಾವಿರ ಮೇಲೆ ಇರ್ತದೆ ಎಲ್ಲ ಗಣಪತಿಗಳು
ಹ್ಮ್ ಹಾರೇಟ್ ಜಾಸ್ತಿ
ಹ್ಮ್ ರೇಟ್ ಜಾಸ್ತಿ ಏನಿದ್ರು ಒಂದ್ ಐದ್ ಅಡಿ ಆರ ಅಡಿ ಹ ತರ ತರಬೇಕು ಎಸ್ಟೇಟ್ ಒ ಸ್ವಲ್ಪ ಜಾಸ್ತಿ ಆಕೂ ಅಮೌಂಟ್ ಜಾಸ್ತಿ ಚೆಕ್ಸ್ಬುಟೋ
ಹ್ಮ್
ಎಲ್ಲಾರ ಹತ್ರನು
ಹ
ಒ ದೊಡ್ಡ ಗಣೇಶ ಎನ ತರಬೇಕು
ಹ್ಮ್
ಅವಗ ನೋಡಪ್ಪ ಸರಿ ಆಗುತ್ತು ಸರಿ ಸರಿ ಬೆಂಡೆಲ್ಲ ಹಾಕ್ಬೇಕಣ ಅಂಡ ರಾಸಿ ಇರಕ್ಕಾಗತ್ತಾ ಮಟ ದರ್ದಗ ೇಕಲ ಹ್ಮ್
ಗಣಪತಿ ಗಣಮಳ
ಗಣಪತಿ ಕಾಣತೆ ಪಂಡರಾಕ ಬದಲಲು ನಮ್ಮ ಮಾಮೂಲಿ ಮನ ಮನೆ ಒಳಗ್ ಕಣಸುದ್ರ
ಹಾ
ದೊಡ್ಡ ಹಾಲಲ್ಲಿ ಇರ್ತಿದಲ್ಲ ಆತರ ಒಂದು ಇದ್ರಲ್ಲಿ ನಮ್ಮ ಭವನ ಇದೆಲ್ಲ ಆತರ ಭವನ ಒಳ ಕುಣಸುದ್ರೆ
ಹ್ಮ್ ಹಾವುದು ಅದು ಸಂಜೆ ಟೈಮ್ಲಿ ಮಳೆ ಆಗಿದ ಹತ್ರ
ಹಾ ಆ ತರ ಬಿದ್ರೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಭವನ ಸುದ್ದ ಇರ ೇಬಲ್ ಟೇಬಲ್ ಮೇದ ಮಾಡ
ಆ ತರೇನ ಇಿಲ್ಲ
ಹ್ಮ
ಅವನ ನಿಲ್ಲ ಅವ ಅವ ಮಾ ಮಾಡಾಡ್ಕದಿ ಇರ್ತಾನೆ ಅದ್ಕ್ಕೆಲ್ಲ ತಲಾಕ ಮಲಕ್ ಹೋಗ್ಬೋದು ಮಳೆಗೆಲ್ಲ ಬಂದ್ರೆ ನೋಡ್ಬೇಕ ಕಷ್ಟ ಅದನ್ನ ಹೆಂಗ ಮಾಡಬೇಕು
ಸರಿ ಬಿುಡ ಸಿದ್ಧತೆ ಮಾಡಕಾಮ ಹ ಸರಿ ಸರಿ ಸ್ಧತೆ ಮಾಡ ಎಷ್ಟೇ ಪ್ಲಾನಿಂಗ್ ಮಾಡ್ತೀವಿ ಅಂದ್ರು ಹ
ಹಾ
ಪ್ಲಾನಿಂಗ್ ಇದ್ರೆ ಎಲ್ಲಾ ಮಾಡಕ್ ಆಗೋದು ಪ್ಲಾನಿಂಗ್ ಮಾಡ್ಕೊಂಡು ಮಾಡಮ್ಮ ಬರ್ತನ್ ಬಿಡು
ಹ್ಮ್ ಅದೇ ಯಾರತ್ರ ಪಸ್ೇ ದುಡ್ ಕಕ ಮಾಡ್ಕೊಬೇಕು ಆ ಇಲ್ಲ ಅಂತಂದ್ರೆ ಆಗಲ್ಲ
ಸರಿ ಕಣ ಆಮೇ ಮಾಡ್ತೇವಿ ಬಿಡ ಬರ್ತವಿ
ಹ್ಮ್ ಸರ್